ಆರಾಮಪ ಆರಾಮ ಅ ಏನ ಊಟದ ಆಯತ್ರಿ ನಮ್ದನು ಹಾಗಾದ್ರ ತಣ್ಣಗ್ ಬಂದ್ ಕುಂತರು ಇವತ್ತು ಎಲ್ಲ ಊರಾಗ ಮಳಿ ಬಂದ
ಹ ಮನೆಾಗಲ್ಲಾ ಆರಾಮಾರಲ್ರರಿ
ಆರಾಮ್ ನೋಡ್ರ ಅಲ್ಲ ನಿಮ್ದ್ನಗ್ರರಿ ಎಲ್ಲ ಆರಾಮಲ್
ನಮ್ ಮನಾಗ ನೋಡ್ರಿ ಆರಾಮ ನೋಡ್ರಿ ಸಾವ್ರ ಏನ್ ಬಾಳ ದಿನಿಲ್ಲ
ಹೌದೌದ್ರೀ ಸ್ವಲ್ಪ ಬಾಳ್ ಕೆಲ್ಸ ಮ್ಯಾಗ ಬಸಿ ಇದ್ದೀರಿ ನಾವೆಲ್ಲ ಬಾಳ್ ಕೆಲ್ಸ ಇತ್ ರೀ ನಮಗ
ಹೌದ್ರೀ ಅದೇ ಮಂಗ್ಗಳವಾರ ದೇವ್ರ ಮಾಡವಾ
ಹೌದ್ರೀ ಎಲ್ರಿ
ಇಲ್ಲ ಇದು
ಹೌದ್ರಿ ನೋನ್ಿ ಮಾಡ್ರಿ ಮಾಡ್ರಿ ಬರ್ರ ಎಲ್ಲಾರ
ನೋಡಿರ್ತಾಂಡಾ
ಹಾ ಹಾ ಹಾ ರೀ ಅಲ್ಲಿ ತಂಡದಾಗಿ್ರೀ ಹೌದೌದು ಏ ಬರ್ತತ್ರಿ ಎಲ್ಲಾರ ಊರ ಊರನ ಮಂದಿ ಹೇಳ್ತಾರಲ್ಲ
ಹೇಳ್ತ ಅಲ್ಲಿ ಹಬ್ಬ ಮಸ್ತ್ ಆತ್ತ್ರಿ ಅಲ್ಲಿ
ಹೌದ್ರಿ ಏನ್ ಜಾ್ರಗಿತ್ರಿ ಅದ ಏನು
ಹ್ಮ ಯಾಕಂದ್ರ ಅವಗನ್ ಕಾಲ್ದ ರಾಮಾಯಣ ಕಾಲಲ್ ಕಲ್ದಾಗ ಹ್ಮ
ಹೌದೀ ಹಾ ಹಾ ರೀ ಶಬರಿ ಹ ಶಬರಿ ಗೊತ್ತೈತ್ರಿ ಈಗ ಅವರೆಲ್ಲಾ ಏನ್
ಹ್ಮ ಅವರು ಅವ್ರ ಮಗ
ಹಾ ಅವ್ರ ಮಗ ಅದೆೇ
ಹ್ಮ್ ಇಲ್ಲಿ ಬಂದು ಭೇಟಿ ನೀ್ಯಾರ ಅಂತ ಶ್ರೀರಾಮನ್ ಕರ್ಕೊಂಡ್ ಬಂದ
ಹಾ ಹಾ ರ ಅವ್ರಿಗೆ
ಹ್ಮ್ ಇಲ್ಲಿ ಐತಿಹಾಸಿಕ ಸ್ಥಳಗಳು ಇವರಾಗ
ಹೌದ್ರಿ ಆ ಹಾ
ಅ್ರ ನೀವು ನೋಡಕಂತೀರಿ ಯಾವ ತರ ಅದ ಯಾವ ತರ ಇಲ್ಲ ಅಂತ
ಎಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗ್ರ ಹೆಂಗೆ ತೋರ್ಸೋದನ ಐತ್ ಎಕ್ಪ್ಲನ್ ಏನ್ ಮಾಡ್ಬೇಕ್ರಿ ಎಲ್ಲಮ್ಮ ಹೌದ್ರಾ ಏನ್ ಮತ್ ಚಾರ್ಜ್ ಗಿರ್ಜ್ ಅದನ್ರಿ ಏನ್
ಏನ್ ಚಾರ್ಜ್ಲ್ರಿ ಬರಿ ದೌರಿ ನಡತಲ್ಲಿ ಳ್ ಕೇಳ್ತೇನ್ೀ ಅಲಸ್್ಮಂದಿಗೆ
ಹಾ ರ
ಯಾಕಂದ್ರ ಮತ್ತ ಅಲ್ಲಿ ಅಳಿಲು ಅಳಿಲುಗಳು ಬಾಳಾವಂತ ಅಲ್ಲಿ
ಹಳಿಯಲ್ಲು ಹಾ ಹಾ ಹಳಿಯಳ ಹ ಹಾ ಹ ಎಲ್ಲ ಹಳಿಳ್ಳು ಎಲ್ಲ ಬಾಳ ಇರ್ತವ್ರ ಇಲ್ಲಿ ಹಾ ಹಾ ರೀ
ಯಾಂದ್ರ ಅಲ್ಲಿ ಶ್ರೀಲಂಕಾದಾಗ ಇದು ರಾಮಚೇತ ಕಟಕ ತಿರುೋಡ ಆ ಟೈಮಲ್ಲಿ ಹಳಿಲು ಸೇವ್ ಅಂತ ಮಾಡ್ಯದಂತ ಹಳಿಲು
ಹೌದ್ರಿ ಅಳಿಲು ಸೇವೆ ಹಾ ಅಂದ್ರ ಹಳಿಲು ಬಾಳ ಅವನ್ರೀ ಅಲ್ಲಿ ಅದಕ್ಕೆ
ಹಾ ಅದ್ರ ಸಲುವಾಗಿ ಅಲ್ಲಿ ಬಂದು್ ಇಲ್ಲಿ ನೆಲಗೊಂಡ ಅವತ್ ನೋಡ
ಹ ಹಾ ಸರಿ ಸರಿ ಈಗಏನ್ರದು ಯಾವ್ದ್ರೀ ಮಂಗ್ಗಳವಾರ ಏನ್ೀ ಎಲ್ಲ ಬರ್ತ ಇ ಅಲ್ಲ ಏನು ಗಾಡಿಿಡತ ಅ ಎ ಬಿಲರ್ರು ಮುಗಿಸಿ ಮರ್ತಾರ ಒಂದು
ಹಾ ಕಸರ್ ಹೇಳಿವವ್ರಿ
ಹೌದ್ರಿ ಇಲ್ಲಿ ನಮ್ ದೋಸ್ತರೆ ಎಲ್ಲಾ ಒಂದ ಕಾರ್ಗಿರ್ ತುಂಬ ಇರ್ತ್ರ ಫಾರ್ಚುನರ್ ಆದ್ರೆ ನಮ ನಂಬಲ್ಲಿ ಆದ್ರಿ ಹ ಹಾ ರೀ ಅದೇ ಸುಮ್ ಭಾಡಿ ತೊಂಬಂದಿನ್ ರ ಈಗ ನಾಲ್ಕಕ್ ದ ಕೊಟ್ಟ ಬರ ಕುರ್ವಾಗಿಿ ಹಾ ರೀ ಮತ್ತ ಕೊಡ್ಬೇಕಲ್ರೀ ಅವ್ರಿ ಶೋರೂಮ ದವ್ರಿಗೆ ಹೊಸದ ಬರ್ತ್ರಿ ಒಂದ್ ಅರವತ್ತು ಕಡಿಮೆ ರೇಟ್ ಕಡಿಮೆ ಆದ್ರೆ ಬಟ್ ಇದೆಲ್ಲ ಜಿ ಎಸ್ ಟಿ ಹಟ್ಟಿ ಅದಂತ ಬಾಳ ಆದ್ರೆ ಅದಕ್ಕ ಹಾ ಒಂದು ಫಾರ್ಥನ್ಲ್ಲಿ ಲೆಜೆಂಡರ್ ಅಂತ ಬರ್ತ್ರಿ ಒಂದು ಹ್ಮ ಬಾಳ ಉದ್ದಕ್ ಒಂದ್ ಫಾರ್ಚುನ ಬರ್ತ ಹಾ ಹಾ ಹ ರ ಬಾರಿ ಗಾಡ್ರಿ ಅವಲ್ಲಾ ಇಡಬೇಕ್ರೀವದ ಒಂದ್ಲನ ಮತ್ತ ಏನ್ ಮಾಡತಾರರಿ ಯಾವಾಗ ಆತೇನ್ೀ
ರೊಕ್ಕ ಬೇಕಲ್ರಿ ಎಷ್ಟ ಅದ್ಕ
ಜೀವಾಗ ಹೊಡಂಬ್ರಿ ಒಂದು್ ಯಾರ್ದ
ಯಾರ್ ಉಡ್ತಿರಿ ಮುಂದೆ ಎಲ್ಲ ನಾ ಕರ್ಮ ಅನ ನಮಗ್ ಗುಡಲ್ ಉಡ್ರಿ
ಹೌದೌದ್ ಹೌದ್ರೀ ಅದನ್ ಕಡೆ ಹೋದ್ರಿ ಹಂಗೆಲ್ಲ ಮಾಡಕ್ ಹ್ಬಾರಡ್ದ ನಾವು ಸುಮ್ಮ್ ಅಂತೀ ಹಂಗೆ ಮಾತಿ
ಡ್ ಪರ್ಸನ್ ಇ ರರಿ ಮಾತಾಡ್ರಂಗ ವ್ಯಾಲ್ಯೂ
ಇಲ್ರಿ ಮತ್ತತ್ ಅಂತ ಎಲ್ಲ ತೋಬಕ ಅವ್ ಮಾಡೇ ತೊಬಬೇಕತ್ರಿ ಈಗನ್ ಕಾಲದ
ಹೌದೌದ್ರಿ
ಈಗ ಮಾತ್ರ ಅಷ್ಟೊಂದ್ರ ಆಗ್ತದೆ ಏ ಮಾಡ್ಬಾರ್ದ್ರೆ ಬಾಳ ತಪ್ಪ ಹತ್ರ ಅದ ಕೆಲ್ಸ ಮಾಡ್ಕೋುದು ಕೂಡು
ಮುಂದೊಂದ ದಿನ ನೆಮ್ದಿರಲ್ವ ಸೌಕಾರ ನೋಡ ಮುಂದ್ ಯಾವದಿಲ್ಲ
ಏ್ ನಮ್ಮ್ದದೇ ಹಾಳ ಮಾಡ್ಕೊಂಡ್ ಬಿಡ್ತರಿ ನಮ್ದ ನೆಮ್ಮದಿನ್ೀ ಈಗ ದರ್ಶನ್ ನೋಡ್ರಿ ಅಷ್ಟೊಂದ್್ರ ಈ ಏ ಜೈಲನಾಗಲ್ರೀ ಇದು ನೋಡ್ರಿ ಆ ಕುಂತ್ ಕೂಂಡ್ರುಅವನ ಮಗ ಅವ್ನ ಮೊಮ್ಮಗ ಅವ್ನ ಅಪ್ಪನ ಅಪ್ಪನ ಏಸಂದಿ ಕುತ್ಕಂತಾರಣ ಮಟ್ಟೊಂದು ಆಸ್ತಿ ಮಾಡೋಣ ಈಗ ನೆಮ್ಮದಿ ಎಂಬತಿ ಇಲ್ಲವ ಏನ್ ಮಾಡ್ತೀವಿ ನಾಲ್ಕು ವರ್ಷ ಆ ಮೂರುವರ್ಷ ಐತಿಗೆ
ಅದೇ ಹೆಣ್ಣು ಒಣ್ಣುಮಣ್ಣು ತಾನಾಗೇ ಬರ್ಬೇಕು ಅಂತ
ತಗ ನೋರಿ
ಹಾ ಮ ಮತ್ತವಡಕ ನಾವು
ಬಾಳ ಇದಾದ್ರಿ ಈಕ ದರ್ಶನ ಸರಿದಿ ಪಡೆಯಲು
ಮನೆ ದರ್ಶನ್ ಆಯ್ತ್ರಿ ಇಲ್ರರಿ ನಿಮ್ಮಊರಾಗ
ಆರು
ಮನಿ ಮೊರ ಹೋಗ್ಬೇಕು ನಿಮ್ದ ದರ್ಶನ್ ಆಯ್ತು ಅಲ್ಲೆ ಅದೇ ನೋಡಿದೆ ಇಲ್ಲಿ ಮ್ಯಾಲ ನಿಂತಿದಾರ
ಏ ಹೆಂಗ್ ದರ್ಶನ್ ಆಗನ್ ನಾವವು ಮುಡ್ತವೇನ್ರಿ ಬೇಕಂತೂ ನಾವ್ ಏನ್ೇನ್ ಮಾಡ್ರಿ ಅಲ್ಲಿ ಹ ಮಾತ್ ಹೆಂಗಾಡ್ತಾರ ಈಗ ಅಲ್ಲಿ ಮಂಗನ ಊಟ ಸಿಕ್ಕದ್ರಿ ನಮ್ಮಂತರ ನೆನಪುತೋತಾರ ಅವ್ರರು ಇದೆಲ್ಲಾ ಬರುಸಂದಾದ್ರೆ ಪೂರ ಏ ಅಪ್ಪ ಬೇರೆಸಮ್ಮದ ಏನ ಅಂತ್ದ ಬರ್ಸಲ್ರ ಅದು
ಹೌದು ಏನಕ್ಬೇಕ ಅವಾರ ಸಲ್ದಾಗ ಹೊಲ್ದ ಏನ್ ಹಕ್ಬೇಕ
ಈಗ ನೋಡ್ರಿ ಒ ಸ್ವಲ್ಪ ಹತ್ತಿ ಮಾಡಿವಿ ಈಗ ಒಂದ್ ಸ್ವಲ್ಪ್ ಇದು ಇ ಏನು ಇವೆಲ್ಲ ಗೆಜ್ಜಿ ಅವು ಎಲ್ಲಾ ತರಕಾರಿ ಮಾಡ್ಬೇಕು ಮಣ್ಣಿ ಒಂದ್ ಎರಡ ಎಕರೆ
ಮಾಡ್ಬ
ತರಕಾರಿ ಅದೆಲ್ಲಾ ಹ ದಿನಕ್ ದಿನ ವ್ಯವಹಾರ ಇತ್ರಿ ಅದಲ್ಲಾ ದಿನಕ್ ದಿನ ಕೂಲಿ ಬರ್ತ ಇತ್ತಲ್ರರಿ
ಹ
ಹಾ ಅದು ಮಾಡ್ಬೇಕ್ರೀ ಅದನ್ ಮಾಡ್ಬೇಕ ಇವೆಲ್ಲಾ ಮಾಡ್ಬೇಕಲ್ರರಿ ಏನೇನ್ ನೀವ ಇದಂದ್ರೆ ಇನ್ನೊಂದು ಪೈನಾಪಲ್ ಕ್ಯೂ ಮತ್ತ ಆ ದ್ರಾಕ್ಷಿ ಇವೆಲ್ಲ ಮಾಡ ಆಕ್ ಮಾಡಿ ಅನ್ರಿ ಸ್ವಲ್ಪ ಹೊಲಗಳು ಸಿಗಲ್ಲ ಇವ್ ಹಾಕಲ್ಲಕ್ಕ
ಹ ರಾಕ್ಷ
ಏ ಅಲ್ರರಿ ತಿನ್ನೋದ್ರಾಕ್ಸಬೇಕಲ್ರರಿ ಅವವು ಎಲ್ಲಾನಡಲ್ರಿ ಅವು ಪೂರಾ ಇದಗಬ ಬಿಟ್ಟದ್ರೀ ಮತ್ತೆೇದ್ರ ಅದು
ನೋಡ್ರಿ ನಾ ನಸ ನತ್ತ ಹ್ಮ ಕಳಲ್ಲ ಅದೇ
ಹ ಹೌದು
ನೋಡ್ಬುಕ್ ರಿ ಹೆಂಗ ಅಂದ್ರ ಹೆಂಗಗೆ
ಪೂರಾ ಮತ್ತಗ್ರ ತಿನ್ನಂಗಲ್ರ ಅದ ಪೂರಾ ವೀಟ್ ಅಂದ ನೋಡ್ಬೇಕ್ರೀಗಏನ್ ತಾಳೆದ
ಹೌದೌ ದಮ್ಮರ್ ಬು ವೈಬ್ರಿಡ್
ಎಲ್ಲ ತಳ್ಳಗ್ರ ಒಂದ್ ಎಟ್ ಹೊಡದ್ರ ಕಲಸ ಹತ್ ಅಲ್ಲ ನಂಗ ಯಾರ ಬಡದ್ರಿ ಹಾ ರೀ ಒಂದೊಂದ್ ಎಟಿನರು ಬಾಳ್ ನಟಲ್ರಿ ಅ ಆರಾಮ್ ನೋಡ್ರಿ ಎಲ್ಲಾ ಏನ್ರೀ ನಿಮ್ದ ದು ಇದು ಎಜುಕೇಶನ್ ಏನಐತ್ರಿ
ಏನ್ ಮಾಡ್ತ್ರಿ ನಮ್ದ್ ಇವಾಗ ಸೆಕೆಂಡ್ ಪೀಸ್ ಮುಗುದದ
ಹೌದ್ರಿ ಸೆಕೆಂಡ್ ಪೂಸಿ ಮಾಡಿ ಏನ್ ಮಾಡ ಸುಮ್ ನರ್ಸಿಂಗ್ ಮಾಡಲ್ೀ ಆಗ
ಡಿಗ್ರಿ ಮಾಡ್ಬೇಕು ಈಗ ಆಯ್ತತ್ ಡಿಗ್ರಿಗ್ ಬಿದ್ದಂಗಗೆ ಸೆಕೆಂಡ್ ಪಿಯುಸಿ ಮುಗತಿ ಮನ್ನಿ
ಹೌದರಿ ಮುಗಿತನರಿ ಈಗ
ಮ ಮತ್ತ ಪದವಿ ಮಾಡಿವಗ
ಪದವಿ ಮಾಡ್ರಿ ಹಾ ಹಾ ಇಲ್ರಿ ಬಿ ಎಸ್ ಸಿ ನರ್ಸಿಂಗ್ ಮ ನಡಿತತ್ರಿ ಎಲ್ಲಾ ನಿಮಗ
ಎಲ್ಲ ಸಟ್ ಆಗಲ್ರಿ ಸರ್ ನಮ್ಮಂತ್ರ ಎಲ್ಲಾ
ಏ ನಡೀತದ್ರೀ ಇಲ್ಲಿ ಇಲ್ಲೇನ್ ಶಾಪ್ರ ಯಕಡೆತ್ತತ್ ಯಾವಾದಗಿರಿ ಹೋಗಬಬೇಕ ಅವ್ರ ಎಲ್ಲ ಇತಿಲ್ಲ ಅಂತ ಕೇಳಿದೆ ಪಟ್ಟಾರನು
ಸನಹತ್ ಇಲ್ಲಿ ಅಂದ್ರೆ ನಮ್ಗೆ ಇಲ್ಲಿ ಒದ್ಪಟ್ಟ ತಂಡ ಅದೆಲ್ಲಾ ದಾಟಿ ಹೋಗ್ಂತ ಹೋಗ್ಬೇಕು
ಹೌದೌದ್ರೀ ಹಾ ಹಾ ರೀ
ಮತ್ತೆ ನೋಡ್ರ ಸೌಕಾರ ಏನೋ ಇ ಏನಲ್ಲ ಬಾಳ ದಿನ ಅಂದ ಮೇಾಲ ಮಾಡಿದ್ದಿ
ಹೌದ್ರೀ ಸೊಪ್ಪು ಬಾಳ ಬಿಸಿ ಇದು ರೀ ಎಲ್ಲ ಅ ಹಬ್ಬ ಎಲ್ಲ ನಾವೇ ಮಾಡ್ಬೇಕ ಲ್ ರ ಆಬದಾಗ ನಾ ಕುಸ ಆಾ
ಊರಿಗೆ ಯಾವ ಅಡಿ ತೊಂಡು ಹೋಗದೆ
ತಮ್ಮಂದೆ ತೊಂದ ಇ್ದಾ ಹ ಹ ಹ ಹ ಹ ಅದೇ ತಮ್ಮಂದ ಇತ್ರಿ ಬೈಕ್ ಮತ್ತ ಏನ್ ಮಾಡ್ತರಿ ಇತ್ತು ಒಂದೋಗ ಯಾರ ನಮ್ದ ಅ ರಬ ಅದ್ರೀ ಅವಲ್ಲ ಚೈನ್ ಪಾಕಿಟ್ ಹೋಗದ ಇಲ್ಚ
ನಾವನು ಒನ್ ಟೈಮ್ ಡ್ರೀಮ್ ಬೈಕ್ ಇರೋದು ಹಂಗ್ ನೋಡಕ್ ಆಗ
ಏನ್ ಮಾಡ್ತರಿ ಎಲ್ಲಾ ಸಮಯ ಸಂದರ್ಭ ಬರ್ತವ್ರೀ ಮತ್ ನಾವ್ ಹೆಂಗ್ ಮಾಡ ಇಷ್ಟ ದಿನ ಆದ್ರ ಅದ ತರ ನಿರ್ಸಲ್ ಮೂರು ವರ್ಷದ ತಿರುಗಾ
ನೋಡ ಪಾಪ ಅದು ಹೆಂಗ ಆಗಿರ್ಬೋದು
ಈ ಇದೇ ಪಫಸ್ಟ್ ಟೈಮ್ ರ ನಾ ಅಷ್ಟ ದಿವಸ ನಿರ್ಸಿದ್ದ ಗಾಡಿಗೆ ಸ್ವಲ್ಪ ಬಾಳ ಹರಾಣದಾಗ ಬಿತ್ತು ಹ ನಾವವು ನೀ ಇವ ಸಿಲಕಿನ ಅದೆಲ್ಲಾ ಹಂಗ ಆ್ದಲ
ಹ ಗಾಡೆ ಎಮಟಿ ಗಿಮಟೆ
ಆ
ಎಂಟಿ ಎಂಟ ಹೊಸತ್ತಂಬಟ್ರ
ಏ ಬಾಡ್ರಿ ಹಂಗಂಗ ಡ್ರೀಮ್ ಬೈಕ್ ಗಳು ಕೊಟ್ಟಲ್ಲ ಅಂತವೆಲ್ಲ ಚಪ್ಪ ಚಪರಿ ಚಬರಿ ಮಾಡೋದು ಹಗಳದ್ರ ಹೌದ್ರಿ ಅಲ್ಲ ಚಪರಿ ಬೈಕ್ರಿ ಆಶಿಲ್ರಿ ಅವಲ್ಲಾ ಕೆಟಿ ಎಮ್ ಡಿ ಎಮ್ ಟ ಗಮಟಿ ಡಿವಿ ಏನಿರೋ ಮತ್ತೆ
ನೋಡ್ರಿ ನಮ್ಗೆ ಹೇಳರಿ ನಾವ್ರ ತೋತೀವಿ ಗಾಡಿ ಎಲ್ಲ ಏನ್ ಮಾಡಿತ್ ನಮಗ ಅಂತ ಇವಾಗ
ಜೀಟಿ ತರ ನೋರಿ ಇಬ್ರು ಕಿತ್ ಬಿಡ ಮಗಡೆ ಒಂದೇ ಹೋಗಿ ಏ ಮೂರ್ ಲಕ್ಷ ಅಲ್ರರಿ ನಾಕ ಲಕ್ಷ ಮೊನ್ನೆ ಜಿ ಎಸ್ ಟಿ ಅದು ಜಾಸ್ತಿ ಮಾಡಿಬಿಟ್ರ ಮುನ್ನೂರ ಅರವತ್ತು ಸಿ ಸಿಗಳಿಗೆ ಗಾಡಿಗಳಿಗೆ
ಹಾನ
ತ್ ಸೆಕೆಂಡ್ ಹ್ಯಾಂಡ್ ಒಂದ್ ಟ್ಯಾಕ್ಟರ್ ಅದ ಬರ್ತ ಸೆಕೆಂಡ್ ಹ್ಯಾಂಡ್ ಹೊಸದೇ ಬರ್ತ್ ಈಗ
ಆರಾಮ ಇಪ್ಪತ್ ಮೂವತ್ ಎಕರೆ ಹೊಲಗ ಹೋದು ನಾಕ ಎಕರೆ ಅಂದ್ರ
ಆದ್ರೆ ಗಗಳಿಗ್ ಗಿ ರೇಟ್ಂಗ
ಹ ಏನ್ ಎಂಟು ತೋಡ್ರಿ ಲಾಸ್ ಅಲ್ಲ
ಆ
ಅದೆಲ್ಲಚು ಒಂದ್ರಪ ಲಾಭವಾಲ
ಏನಲ್ರೀ ಲಾಭ ಲಾಭ ಅಂಬುದಲ್ರಿ ಯಾವದಾರರು ಪಟ್ರೋಲ್ ಹಾಕ್ಬೇಕು ಹೋಗ
ಹ ಹ ಏನ್ ಗ್ವಾಡ ತಗೊಂಡು ಏನ
ಹಾ ಹಂಗತ್ರದ ಸುಮ್ಮ್ನೆ ಏನು ಡ್ರೀಮ್ ಬೈಕ್ ಇರ್ತವ್ರ ಇತ್ತು ಒಂದ ತಿರಿಗೇಡಬೇಕು
ಅವ ಎಲ್ಲ ಸಿಟಿರ್ ಮಂದಿ ನಡಿದ್ದ ನಮ್ಮಂತ ಹಳಿಯಲ್ಲಲ್ಲ
ಹ ಅವಲ್ಲಾ ಜಾಬ್ ಮಾಡೋರರಿಗೆ ತಿಂಗಳಳಿಗೆ ಎರಡ್ ಎರಡು ಲಕ್ಷ ಮೂರ್ ಮೂರು ಲಕ್ಷ ಪಕ್ಷಿ ಕಳಸಿದರಿಗೆ ಬರ್ತಾರೆ
ಹ ನಮ್ಮ ಒಂತವರಿಗ ಇತ್ತಂದ್ರ ನಾವವು ಯಾವ ಮಡ್ತಿದ್ವಿ
ಹಾ ಹ ರ ಮತ್ತಿನನ ಅನಮ್ಮ
ಪ್ಪರ್ ಹೋಮ ಅಂತ ಅಂತಾರ ಮತ್ತೆ ಮರ್
ದಾಂಡೇಲಿ ಗೋವಾ ಇಕಡೆಲ್ಲ ತೀರಗಡೆ ಬರದು ಎಲ್ಲಾ ರೆಡಿ ನೋಡ್ರಿ ನಾವೆಲ್ಲಾ ರೆಡಿ ನೀ ಯಾವಾಗತ್ತ್ರ ಅವು ನೋಡುದು
ಮಾಳೆ ಸಿದ್ದೆ ಅವ ಎಲ್ಲಾ ಮತ್ತೆ ಸಮೀರ್ ರಮೇಶ್ ಅವರೆೆಲ್ಲಾ ಕಷೆ ಆ ಎಲ್ಲ ಹೋಗ ಮನಕೋತಾರ ಅವ್ರ ಎಲ್ಲ
ಅಲ್ಲಾರ ಇದು ಕಸೇರಿ ಹೇಳ್ಬಿಡವ್ರ ನಮ್ ದೋಸ್ತಂದ ಅಂದ್ರಿ ಇಲ್ಲಿ ರವಿ ಅಂತ ಅನ್
ಹೌದೌದು
ಹಾ ರೀ ಅವ ಅವ್ರ ಏ ಅಣ್ಣಂದನ ಆದಂಂತರಿ ಮತ್ತೇಏನ್ ಕಡಿಮೆ ಒಂದ್ ಎರಡು ರೂಪಾಯಿ ಕಡಿಮ ಮಾಡ ತೊ್ ಹೋಗ್ಬ ಬಿಡಂದ್ರರಿ
ಅಷ್ಟ ಕಡಿಮ ಮಾಡಲ್ಲ ಅವ್ರ
ಏ ಇಲ್ರರಿ ಮಾಡ್ತಾರ ಹಂಗೇನಲ್ರಿ ಒ ರೂಪಾಯಿ ಅಾ ಎರಡ್ ರೂಪಾಯನ್ ಕಡಿಮ ಮಾಡ್ಬೋದ್ರಿ ಮಾಡಿದ್ರ
ಹ್ಮ್ ಏನ ಹದನಾಲ್ಕು ಹದನೈದು ರೂಪಾಯಿ ನಡದೆ ಮುಂದ
ಹ ಹ ಅರ ಒಂದ್ ರೂಪಾಯನ್ ಕಡಿ ಮಾಡ್ಸನ್ ಮಾಡ್ಸ
ಹ್ಮ್ ಹ್ಮ್
ಮಾಡ್ತನ್ ಹಂಗೇನೆಲ್ಲಾ ನಮ್ ಎಲ್ಲಾ ಪರಿಚಯಿತರರ ಅವ್ರ
ಮತ್ತ ಚಲೋ ಮಾತ ಮಾತ ಮನೆ ಕನ ಮಾತಾಡಿಸ ನಲ
ಹಾ ಅವ್ನ ಅವ್ನ ಸ್ವಲ್ಪ್ ಚಛಲೋ ನನ್ ಮನುಷ್ಯ ಎಲ್ಲ ಎಲ್ಲಾರೂ ಕೂಡ ಕಲ್ತನ್ರೀ ಅವ
ಗ ಗತದ್ರಿ ಎಲ್ಲಾ ನಾವನ್ ಎಲ್ಲಾ ದಂಧೆ ಮಾಡಿ ಗುಟ್ಟೀ ಅವ್ನ್ ಗೂಡಗನ
ಹೌದೌ್ರ ಎಲ್ಲಾ ಚೊಲಾನ ಮನುಷ್ಯ ಚಲಾನ್ ಎಲ್ಲಾ ಕಲತ್ ನೋಡ್ರಿ ಅವ್ನಿಗೆಮ ಸರಿ ಸವಲ್ಪ್ ಕಾಲ್ ಬರ ಗುದ್ದ ಮಾಡ್ತವ್ರ ಈಗ
ಸ್ವಪ್ ಮಾಡ್ರಿ ಏನು ಅವಾಗ
ಸರಿ ಸರ್
ಸರಿಯಣ ಆಣ